ಹಾ ಹಲೋ
ಹಾ ರರಾಮ
ಹಾ ಆರಾಮ್ ನೋಡ ನೀನ್ ಆರಾಮ
ಹ್ಮ್ ನಾನು ಆರಾಮ್ ನೋಡ್ತನೆ
ಫೋನು ಹಚ್ಚ ಇಲ್ಲ ಬಸಿ ಆಬಿಟ್ಟಿಯಾ
ಹೌದು ನಾನು ಹಚ್ಚಕ್ಕೆ ಇಲ್ಲ
ಹೌದಾ ಸೌಮ್ಯ ಕಾಲ್ ಮಾಡಿದ್ಲಾ
ಹಾ ಮಾಡಿದ್ಲು ಮ್ಯಾರೇಜ್ ಐತಂತ ಹೊಳ್ದ ಹ್ಮ ನಿನಗ್ ಮಾಡಿದ
ಇ
ಹಾ ಹೋಗೋ ನಮ್ಮ
ಹಾ ಹೋಗ್ಬೇಕು ಶಿಲ್ಪಾಗೂ ಮಾಡ್ಲಂತೆ ಶಿಲ್ಪಾ
ಹ್ಮ್
ಹ ಅವಳೂ ನಿನಗೂ ಮಾಡಿದ್ಲಾ ಅಂತ ನನ್ಗೆ ಹಚ್ಚಿದಿಲ್ಲ ಮೊನ್ನೆ ಅದಕ್ಕ ಮಾಡಿದ್ದ ಕಾಲು ಹೋಗ್ಬೇಕ ನೀವ್ ಯಾರ್ಯಾರು ಬರ್ತೀರಾ ಅಂತ ಕೇಳತಿದ್ಲು ಅದಕ್ಕೆ ನಾನು ಅದಕ್ಕೆ ನಿನಗೆ ಫೋನ್ ಮಾಡ್ಕನೆ ನೀನು ಬರ್ತಿ ಹಾಕ ಮ್ಯಾರೇಜಿಗೆ ಅಂತ
ಹಾ ಹೋಗೋಣ
ಹೋಗೋಣ
ಹಾ ಎಲ್ಲ ಏ ಏನ್ ಗಿಫ್ಟ್ ತಗೊಂಡ ಹೋಗೋಣ
ಅದೇ ಏನ್ ಗಿಫ್ಟು ಅಂತ ನನ್ಗ ನ್್ರ ಐಡಿಯಾ ಆಯ್ತಾ ಅಂತ
ಹಾ ಹಾ ಎಲ್ಲಿ ಇದು ಐಟಮ್ಸ್ ಯಾವತರ ಗಿಫ್ಟ್ ಒಳಗ ಫೋಟೋ ಫ್ರೇಮ್ ಕೊಡೋಣ ಏನ ಇಲ್ಲ ಥಿಂಗ್ಸ್ ಐಟಮ್ಸ್ ಕೊಡೋಣ ಅಂತ ಫೋಟೋ ಕೊಡೋದ ಕೊಡೋದಾದ್ರೆ ಮದ್ವೀ ದಿನಾನೇ ಕೊಡೋದು,
ಹ್ಮ್ ಹ್ಮ್
ಅವ್ರಿಬ್ರದು ಸೇರಿ ಮತ್ತೆ ಫೋಟೋ ತೆಗೆದು ಫೋಟೋ ಫ್ರೇಮ್ ಕೊಡೋಣ ಕೊಡ ದಾಕುವೆನ್
ಹಾ ಹಾ
ತ್ರೆ ಈ ಬಾಂಡೆ ಅದ್ರೊಳಗ್ ಏನಾದ್ರು ಐಟಮ್ಸ್ ಕೊಡ್ಸಿದ್ರೆ ಆಯ್ತಾ.
ಬಾಂಡೆ ಐಟೆಮ್ಸು ಅದು ನಮಗೆ ತಗೊಂಡ್ ಹೋಗಕ ಆಗೋದಿಲ್ಲ ಅವತ್ತು.
ಹಾ
ಹೋಗಕೆ ಅಷ್ಟೇ ಇದಾಕೈತಿ ಅದಕ್ಕೆ ಆ ಫೋಟೋ ಫ್ರೇಮ್. ಅವ್ರ್ದೇ ಕೊಡುಕಿಂತ ಕೃಷ್ಣ ರಾಧಾಕೃಷ್ಣನ್ ಫೋಟೋ ಕೊಟ್ರೆ ಹೇಗಿರ್ತೆ.
ಏ ಅದು ಎಲ್ಲಾ ಕಾಮನ್ ರಾಧಾಕೃಷ್ಣನ್ ಫೋಟೋ ಅದೇನ್ ಬೇಡ. ಎ ಇಡಿಇಲ್ ಅವ್ರ ಇಬರ್ದಿನ ಕೊಡೋಣಂತ
ಮ್ಯಾರೇಜ್ ಮ್ಯಾರೇಜ್ ಇಂದ ಫೋಟೋ ಅಲ್ಲೇ ಇದು ಮಾಡಿಕೊಡೋಣ.
ಹಾ ಮ್ಯಾರೇಜ್ ಇನ್ ಫೋಟೋನ ಕೊಡೋಣ.
ಹೌದಾ ಮತ್ತೆ ಶಾಪಿಂಗ್ ಮಾಡಕ್ ಬರ್ತೀಯಾ.
ಯಾವಾಗ ಹೋಗ್ತಿದ್ದೀರಿ
ಹ ಸಂಡೆ ಹೋಗ್ಬೇಕಂತ ಮಾಡಿದ್ದೀವಿ.
ಹಾ ಹಾ
ನೀನು ಫ್ರೀ ಅದೇ ಅಂದ್ರೆ ನಾನು ಅವ್ರಿಗೆ ಫೋನ್ ಮಾಡಿ ಹೇಳ್ತೇನಿ ಅವರಿಬ್ರಿಗೂ.
ಹ್ಮ
ಅವರು ಮತ್ತೆ ನೀವು ಕರೆದು ಹೋಗ ಬೇಕ್ರ ನಮ್ಗೂ ಹೇಳ್ರಿ ನಾವು ಬರ್ತೇವಿ ಶಾಪಿಂಗ್ ಮಾಡಕ ಅಂತೇಳಿ. ಹೇಳಿ
ಹ್ಮ್
ಅದಕ್ಕೆ ನೀನ್ ಬರ್ತೀಯಾ ಅಂತ ಮತ್ತೆ ಮದ್ವಿ ಬರ್ತಯಾ ನೀನ್ ಶಾಪಿಂಗ್ ಮಾಡಕೂ ಬರ್ತಯಾ ಅಂತ.
ಹಾ ಶಾಪಿಂಗಿ ಶಾಪಿಂಗಿಗೆ ಹೋಗೋಣಂತ ಅಲ್ಲೇ ಫೋಟೋ ಫ್ರೇಮ್ ಅದ ದು ಅವ್ರದುು ಅವ್ಳ ಹತ್ರನ ಸೆಂಡ್ ಮಾಡಸ್ಕೊಂಡನ್ ಫೋಟೋ. ಅವರಿಬ್ರು ಇದಿದ್ದು ಫೋಟೋ ಸೆಂಡ್ ಮಾಡಸ್ಕೊಂಡು ಅಲ್ಲಿ ಶಾಪಿಂಗಿಗೆ ಹೋಗಿ ಅದು ಫೋಟೋ ಫ್ರೇಮ್ ತೆಗ ತಗೊಂಡು ಅಥ ಶಾಪಿಂಗ್ ಮಾಡ್ ಕೊಂಡ್ ಬಂದ್ರು ಆಯ್ತು.
ಹೌದಾ ಅದು ಮದ್ವಿ ಹಿಂದಿನ ದಿನ ಯಾವ ಡ್ರೆಸ್ ಡ್ರೆಸ್ ಉಡೋಣ ಇನ್ ಸೀರಿ ಉಡೋಣ.
ಹ್ಮ್ ಇದು ರಿಸ ಎಂಗೇಜ್ಮೆಂಟ್ ಇರತ್ತಲ್ಲ ಅವಾಗ ಸಾರಿ ಉಟ್. ಕಣೋ ಉಟ್ಕೋಣ ನಂತ.
ಎಂಗೇಜ್ಮೆಂಟ್ ಗೆ ಸ್ಯಾರಿ ಉಟ್ಕೋಣ ಮ
ಹ ಹಾ ಮದ್ವವೆ. ಹೂ ಓ, ಸೇಮ್ ಸ್ಯಾರಿ ತಗೋಣಣ ಇನ್ನು ಡ್ರೆಸ್ ತಗೋಣಣ್ಣ.
ಅಂದ್ರೆ ನಾನೇನ್ ಅನ್ಕೊಂಡೆ ಹಿಂದಿಂದಿನ ರಿಸೆಪ್ಷನ್ಗೆ. ನಾಲ್ಕು ಜನ ಸೇಮ್ ಡ್ರೆಸ್ ತಗೊಂಡ್ರ್ ಆಯ್ತು.
ಹಾ
ಹ ಮದ್ವಿ ದಿನ ನಮ್ ನಮ್ ಚಾಯ್ಸ್ ಮನೇಲ್ಲೇ ಇರ್ತಾವಲ್ಲ ಸಾಡೀಸು.
ಹಾ
ನಮ್ಮಮ್ಮಿದು ಆತು ಯ ನಮ್ದೇ ಅವರ ನೋಡಿ ಚೆನ್ನಾಗಿದ್ದಿದ್ದು ರೇಷ್ಮ ಸಿರಿ.
ಹಾ ಅದೇ ಎಲ್ಲಾರು ಎಲ್ಲಾರೂ ಸೇರಿ ಮಾತಾಡ್ಕಳೋಣ.
ಅದೇ ಊಟ್ರ ಆಯ್ತು ಅಂತ ನಾನು ನಿನ್ ಕಡೆ ಡಿಸ್ಕಷನ್ ಮಾಡ್ತೀನಿ ಆಮೇಲೆ ಅವರಿಗೆ ಫೋನ್ ಮಾಡ ಹೇಳಿ. ಇದರ್ ಆತಂತ,
ಹ್ಮು ಹ್ಮೂ
ಅದಕ್ಕೆ ಡ್ರೆಸ್ ಚೆನ್ನಾಗ ಆಗ್ತತ್ತಲ್ಲಾ ಹಿಂದಿನ ದಿನ.
ಹಾ ಅಡ್ರೆಸ್ ಸಹ ಕಣ ಆಾಣಂತ.
ಹಾ ಮದ್ ಮದ್ೆ ದಿನ ಆದ್ರೆ ಸ್ಯಾರಿ ಉಡ್ಕೊಂಡ್ರ ಆಯ್ತು.
ಹಾ.
ಹ್ಮ್ ಮತ್ತೆ ಆ ಹುಡುಗುನಿಗೆ ಹುಡುಗಿಗೆ ಒಂದ ಏನ್ರ ಬೆಳ್ಳಿ. ಹ ಉಂಗ್ರಾಯ್ನ್ ತಗೋಣಾ.
ಹಾ ಸಿಲ್ವರ್ ಬೆಳ್ಳಿ ರರಿಂಗ್ ತಗೋೊಂಡೋಣ.
ಅದೇ ಈಗ ಬೆಳ್ಳಿನೂ ಕಾಸ್ಟ್ಲಿ ಆಗಿದೆಲ್ಲ.
ಹಾ.
ಅಹ ನಾಲ್ಕು ಜನ ಸೇರಿ ಹಾಕಿದ್ರೆ ಸ್ವಲ್ಪ ಖರ್ಚು ಕಡಿಿ ಬರ್ತತಿ.
ಹಾ ಕ ಕಡಿಮೆ ಬ ಬರ್ತೇತ್ ಬಿಡು ಆದದ್ರ ರಿಂಗ್ ಈಗ ಇವಾಗ. ಎಂಗೇಜ್ಮೆಂಟ್ ಅವ್ರ ಎಂಗೇಜ್ಮೆಂಟ್ ಇರತ್ತಲ್ಲಾ ಅವ್ರ ಹುಡ್ಗ ಹುಡ್ಗಿ. ಅವ್ರ ಕಡೆನ ಹಾಕಿರ್ತಾರ ರಿಂಗ್. ಬಟ್ ನಾವ್ರ ರಿಂಗ್ ನಾವವು ಕೊಟ್ರ ಅಷ್ಟ. ಸರಿ ಅನ್ಸಲ್ಲ ಅಂತ.
ಅಂದ್ರೆ ಅವ್ರು ಹಿಂದಿನ ದಿನಾ ಮ್ಯಾರೇಜ್ ಹಿಂದಿನ ದಿನನ ಆಗ್ತಾರಲ್ಲಾ ನಿಶ್ಿತ ಇರ್ತ ದಿನಾ.
ಹಾಂ.
ನಾವು ಮ್ಯಾರೇಜ್ ದಿನ ಒಂದು ಕೊಟ್ರ ಆಯ್ತು ಮತ್ತೆ ಬರೇ. ಫ್ರೇಮ್ ಫೋಟೋ ಫ್ರೇಮ್ ಕೊಟ್ರೆ ಅದ ಅಷ್ಟೇ ಇದು ಅನ್ಸ್ತತಿ ಏನಾದ್ರು ಸ್ವಲ್ಪ ಬೆಳ್ಳಿದೇನ್ಿ ಕೊಡೋಣ ಅಂತ.
ಹಾ ಇಲ್ಲ ಅಂದ್ರೆ ಹುಡ್ಗಗ ಬ್ರೇಸ್ಲೆಟ್ ಕೊಡೋಣ.
ಹಾ.
ಅವಳಿಗೆ. ಒಂದು ರಿಂಗ್ ಅವಳಗ್ ರಿಂಗ್ ಕೊಟ್ರ ಆಯ್ತು.
ಹೌದಾ ಸಂಡೆ ಅಂಗಡಿ ತೆಗ್ದಿರ್ತಾವಲ್ಲಾ ಬೆಳ್ಳಿ ಅಂಗಡಿ.
ಹಾ ತಗ್ದಿಿಸ್ತಾವ ಇಲ್ಲ ಅಂದ. ಇನ್ನೊಂದು ಚಾಯ್ಸ್ ಏನಂದ್ರೆ ಅವರು ನೇಮ್ ಇರುತ್ತಲ್ಲಾ ಸೇಮ್. ಆದದಿಲ್ ಶೇಪ್. ಇರೋ ತಗೊಂಡು ಅವ್ರ ಹೆಸರಿ ಹೆಸರಿಂದ ಸ್ಪೆಲ್ಲಿಂಗ್ ಬರುತ್ತಲ್ಲಾ ಆತರ.
ಹಾ ಹಾ ಹಾ ಆಯ್ತು. ಅದು ಚೆನ್ನಾಗಾಗಿ ಚೆನ್ನಾಗ್ ಅನಸ್ತತಿ ಈಗ.
ಹ್ಮ್.
ಹಾ.
ಇವಾಗ ಎಸ್ ಒಳಗ ಇಬ್ರ್ದೇ ಎಸ್ ಒಳಗ ಐ್ತಲ್ಲಾ. ಹೆಸರು ಸೌಮ್ಯ ಸತೀಶ್ ಅಂತ ಹೇಳಿ. ಅದಕ್ಕೆ ಅವ್ರ ಇ. ಬ್ರಿಗೆ ಎಸ್ ಎಸ್ ಒಳಗಿಂದ ರಿಂಗ್ ಕೊಡಿಸ್ಬಿಟ್ರೆ ಆಯ್ತು.
ಅದೊಂದಯ್ತು ಅದು ಇವಳದೇನೋ ನಮ್ಗೆ ಸೈಜ್ ಗೊತ್ತೈತಿ ಆ ಹುಡುಗನ್ ಸೈಜೇ ಗೊತ್ತತಿ. ಲ್ಲ.
ಹಾ ಫೋನ್ ಮಾಡಿ ಕೇಳಿದ್ರ ಆಯ್ತಾ ಸೈಜ್.
ಹಾ ಈಳಿ ನೀ ಈ ಹಳಿಗೆ.
ಹಾ ಇಲ್ಲ ಅಂದ್ರೆ ಏನ್ ಮಾಡುದು. ಸೈಜ್ ಇಳ್ದಂದರು ನಮ್ಗೆ ಇಳನ್ ನೋಡಿರ್ತಿೀವಿ ಗೊತ್ತಿರತ್ತ. ಆ ಹುಡ್ಗಂದು. ಹುಡ್ಗಗ್ ರಿಂಗ್ ಕೊಡೋಕಿಂತ ಬ್ರಾಸ್ಲೆಟ್ ಕೊಡ್ರ ಬ್ರೆಸ್ಲೆಟ್ ಮೇಲೆನುೂ. ಸೇಮ್ ಹೆಸರು ಬರ್ಸ ಬರ್ಸಿ.
ಆ ಬ್ರೆಸೆಟ್ ಮ ಬರ್ತದಲ್ಲಾ ಎಸ್ ಅಂತ.
ಹಾ ಬ ಬರತ್ತ ಆತ ಆತರಾನೂ ಸಿಗತ್ೆ. ನಮ್ಗೆ ಯಾವ್ ತರ ಬೇಕಲ ಆ ತರಾನು ಸಿಗ್ತಿ ಸಿಗತ್ತಾ ನಾ್ ಹ ಮಾಡ. ಹ.
ಹ್ಮ್. ಬ್ಲಾಸ್ಟ್ ಆದ್ರೆ ಸ್ವಲ್ಪ ಹೇಳ್ತಾರೆ ಸೈಜ ಗೊತ್ತಾಕೈತಿ ಇದು ರಿಂಗ್ ಅ ತಕ್ಷಣ ಒಂದೊಂದ ಬಳ್ಳ ಸಣ್ಣ ಇರ್ತ ಒಂದ್ ಬ ಒಳ್ಳ ದಪ್ಪ ಇರ್ತಾವಲ್ಲ ಮತ್ತೆ ತಗೊಂಡು ಆಮೇಲೆ ಸೈಡ್ ತಗದಿಡು ಅದ ಇಟ್ರ ಚೆನ್ನಾಗ್ ಅನ್ಸಂಗಿಲ್ಲ
ಹಾ
ಅದಕ್ಕೆ ನೀ ಎಳ್ದಂಗೆ ಬಸೈಟ ಕೊಡ್ಸಂತ
ಹ್ಮ್ ಹ್ಮ್
ಲೋ ನೀಗೊಂದು
ಅಂತ
ಹಾ ನೀನು ಫ್ರೀ ಅಂದ್ರೆ ಹೇಳಿರು ಸ ಸಂಡೆ ಬೆಳಗ್ಗನೆೇ ಹೋಗೋಣ
ಹಾ.
ಅಂದ್ರೆ ಸ್ವಲ್ಪ ಮಧ್ಯಾಹ್ನ ತನಕ ಆಗ್ಬಹುದು ಮೂರ್ ನಾಲ್ ಗಂಟೆ ಮ ಆಗ್ತೈತಿ ಯಾಕಂದ್ರೆ ನಾಲ್ಕು ಜನ ಅ ಶಾಪಿಂಗ್ ಅಂದ್ರೆ ಲೇಟ್ ಆಬಡ್ತೈತಿ . ದಲ್ಲ ಅವು ಡ್ರೆಸ್ಸ ನಾಲ್ಕು ಒಂದೇ ತರ ಹುಡುಕ್ಬೇಕಲ್ಲ ನಾಲ್ಕು ಜನಕ್ಕೂ
ಹಾ ಹೌದು
ಆಹ ಅದ್ರ ಸಂಬಂಧ ಸ್ವಲ್ಪ ಎಲ್ಲಾ ಬೆಳೆಗೆ ಸ್ವಲ್ಪ ಜಲ್ದಿ ಬೇಗ ಎದ್ದು ಎಲ್ಲಾ ಕೆಲ್ಸ ಮುಗಸ್ಕು ನಾನು ಅವರು ಇಗೆ ಹೇಳ್ತನಿ ಕಾಲ್ ಮಾಡಿ ಈ ತರ ಎಲ್ಲಾ ಮಾತಾಡ್ಕೊಂಡ್ವಿ ಆ ನೀವು ಸಂಡೆ ಬೆಳಿಗ್ಗೆ ಜಲ್ದಿ ಬಂದ್ಬಿಡ್ರಿ ನಮ್ಮನಿಗೆ ಬಂದ್ ಬಿಡ್ರಿ ಸುಮ್ನೆ ನಾವು ಎಲ್ ನಾಲ್ಕು ಜನ ಸೇರೆ ಹೋಗುಣಂತೆ
ಹಾ ಅದೇ ಫಸ್ಟ್ ಈ ತರ ಇಂಗ್ ಎಲ್ಲಾ ನಾವು ಚಾಯ್ಸ್ ಮಾಡಿವಿ ಅಂತ ಹೇಳ ನೋಡ ಡೋಳಿ ಅವರಿಗೆ ಅವರು ಅವ್ರ ಒಪಿನಿಯನ್ನು ಕೇಳ್ಬಕು ಲ್ಲ ನಮ್ದ ಚಾಯ್ಸ್ ನಮ ಒಪಿನಿಯನ್ ನಾವ್ ಹೇಳ್ಕೊಂಡಿವವಿ ಅವರು ನ್ನೇ ರಿಂಗ್ ಸಜೆಸ್ಟ್ ಮಾಡ್ತಾರ ಏನ್ ಮಾಡ್ತಾರಾ ಅಂತ ಅವ್ರನ್ನ ಕೇಳ್ಬೇಕು
ಅದೇ ಅವ್ರನು ಕೇಳ್ಕೊಂತೀನಿ ಅವ್ರು ಹ್ಞೂ ಅಂದ್ರ ಅಂದ್ರೆ ಅದೇ ಪ್ಲಾನ್ ಪ್ರ ನಮ್ ಪ್ಲಾನ್ ಪ್ರಕಾರ ಹೋಗೋಣ ಮತ್ತೆ ಅವರು ಇಲ್ಲ ಮತ್ತೆ ಬೇರೆ ಏಂದ್ರ ಚಾಯ್ಸ್ ಮಾಡುಣ ಅಂತಂದ್ರೆ ನನ್ ಮತ್ತೆ ನಿನ್ಗ ಕಾಲ್ ಮಾಡ್ತೀನಿ ಅವಾಗ ನಾಕು ಕಾನ್ಸಿಡೆನ್ಸ್ ಕಾಲ್ ಹಾಕೊಂಡು ಮಾತಾಡಕ್ಕೆ ಬರ್ತಾರೆ ಅವರು ಇವತ್ತು ಇಲ್ಲ ಎಲ್ಲೇ ಹೋಗಿದ್ದಾರೆ ಇಬ್ರ ಹೊರಗೆ ಚಂದ ಜನ ಕಾನ್ಫರೆನ್ಸ್ ಕಾಲ್ ಹಾಕ ಇದ್ದೆ ಅವರು ಮನೇೆಯಲ್ಲಿಲ್ಲ ನೀನ್ ಫಸ್ಟ್ ಮಾತಾಡ್ಕೊಂಡು ತಿಳ್ಕೋ ಆಮೇಲೆ ನಾವು ಹೇಳುವಂತಿ ಆಮೇಲೆ ಡಿಸಿಷನ್ ತಗೋಳಕ್ ಬರ್ತತಿ ಅಂತ ಅಂದಿದ್ರು
ಹಾ
ಅವರು ಇದ್ದಾರೆ ಶಾಪಿಂಗೆ ಮತ್ತೆ ಬಿಟ್ಟು ಹೋಗಬೇಡ ನನ್ನ ನಮನ ಮತ್ತೆ ನೀವೇ ಇಬ್ರ ಹೋಗಿ ಇಬ್ರ ಶಾಪಿಂಗ್ ಮಾಡ್ಕೊ ಬಂದ್ರಿ ನಮ್ಗೂ ಸ್ವಲ್ಪ ವೇಟ್ ಮಾಡ್ರಿ ನಾವು ಬರ್ತೇವಿ ನಾಲ್ಕು ಜನ ಸೇಮ್ ಆಗೋಗಣ ಆಮೇಲೆ ಎಲ್ಲಾ ಕಾಸ್ಟ್ಯೂಮ್ ಇನ್ಸ್ ಎಲ್ಲ ಸೊಪ್ಪ ತಗೋಬೇಕಲ್ಲ ಹ್ಮ ಮತ್ತೆ ಪ ಪಾರ್ಲರ್ಗೆ ಏನಾದ್ರು ಹೋಗೋ ಪ್ಲಾನ್ ಐತ
ಪಾರ್ಲರ್ ಏನಿಲ್ಲ
ಇಲ್ವಾ ನಾನ್ ಹೋಗ್ಬೇಕಿತ್ತು ಐಬ್ರೋ ಮಾಡ್ಸಕೆ ಅದಕ್ಕೆ ನೀನ್ನ ಬರ್ತೀಯಾ ಅಂತ ಕೇಳ್ದೇ
ಹಾ ಅದೇ ಅವಾಗಮ್ಮ ಶಾಪಿಂಗಗ್ ಹೋಗಿರ್ತೀವಲ್ಲ ಅವಾಗ ನೋಡೋಣ ಅಂತ ಅಲ್ಲೇ ಮಾಡ
ಅಯ್ಯೋ ಅವತ್ತೇ ಆದ್ರೆ ಟೈಮೇ ಸಾಲಲ್ಲ ಬಟ್ಟೆ ಆರ್ಸುದ್ರಾಗೆ ಬೆಳಗಿಂದ ಸಾಯಂಕಾಲ ಮಟ ಟೈಮ್ ಅಲ್ಲೇ ಹೋಗ್ಬಿಡ್ತೇತಿ
ಹಾ ನೋಡೋಣ ಇಲ್ಲಾ ಅಂದ್ರೆ ಮದ್ವೆ ಇನ್ನೂ ಟೂ ಡೇಸ್ ಇದ್ದಂಗೆ ಮುಂಚೆನೇ ಹ ಹೋಗೋಣಂತ
ನಾ ನಿನ್ಗಕಿ ಪಾರ್ಲರ್ ಅಕಿ ಫ್ರೀ ಅದಾ ಅಂತೇಳಿ ಫೋನ್ ಮಾಡಿ ಕೇಳ್ತೀನಿ ಆತರ ಅವಳೇಏನ್ರಾ ಫ್ರೀ ಇದ್ಲ ಅಂದ್ರೆ .
ಹ್ಮ್
ನಾನ್ ನಿನಗೆ ಫೋನ್ ಮಾಡ್ತೀನಿ ಅವಾಗ ಬರ್ತೀಯಾ
ಹಾ ಫೋನ್ ಮಾಡ್ತಾರ್ತೀನಿ
ಹ್ಮ್ ಅದಕ್ಕೆೇಳ ಮತ್ತೆ ನೀನ್ ಎಲ್ಲರ ಮತ್ತೆ ಬೇರೆ ಕಡೆ ಮಾಡಿಸಸ್ತೀಯ ನನ್ ಜೊತನೆೇ ಬರ್ತೀ ಯ ಅಂತ
ಹಾ ನೋಡ್ತೀನಿ ಫೋನ್ ಮಾಡು ಮಾಡು ನಾನ್ ಫ್ರೀ ಇದ್ರ ಬರ್ತೀನಿ ಇಲ್ಲಾಂದ್ರೆ ನಾನು ಬ ಇಲ್ಲ ಬ. ನಮ್ಮ ಮನೆ ಹತ್ರನೇ ಮಾಡಿಸಬಿಡ್ತೀನಿ ನಮ್ಮ ಮನೆ ಹತ್ರ ಇಲ್ಲಿ ನಿಯರ್ ಒಂದು ಪಾರ್ಲರ್ ಇದೆ ಅಲ್ಲಿ ನೋಡ್ತೀನಿ ಇಲ್ಲ ಫ್ರೀ ಇದ್ದ್ರರೆ ನಿನು ಕಾಲ್ ಮಾಡ ನನಗೆ ನಾನ್ ಬರ್ತೀನಿ.
ಹ್ಮ್ ಸಾಯಂಕಾಲ ಆಯ್ತು ಚಾ ಮಾಡ್ಬೇಕಾ.
ಹಾ ಮಾಡ್ಬೇಕು .
ಸ್ನಾಕ್ಸು .
ಸ್ನ್ಯಾಕ್ಸು ಅದೇ ಸೇವ್ ಪುರಿ ಮಾಡ್ಬೇಕಂತ ಪ್ಲಾನ್ ಇದೆ.
ಹೌದಾ ನೀನೇ ಮನೆಯಲ್ಲ ಮಾಡ್ತೀಯಾ.
ಹಾ ಮನೇಲಿ ಮಾಡೋದು ನಾವವು ಹೊರಗಿನ ಫುಡ್ ಏನ್ ತರಲ್ಲ.
ಹೌದಾ.
ಮನೇಲೆ ಕುರಿ ಸಿಕ್ತಾವಲ್ಲ.
ಹ್ಮ್ ಹ್ಮ್.
ಆ ಪುರಿ ತಗೊಂಡು ಮನೆಯಲ್ಲೇ ಮಾಡಬೇಕು.
ಅಯ್ಯೋ ಎಷ್ಟೋ ತನಕ ಟೈಮ್ ಆಗ್ತೇತಿ ಒಲ್ಲೆ ಹೊರಗೋಗಿ ತಿನ್ ಬಂದ್ಬ ಬಿಡ್ತೇವಪ್ಪಾ ನಾವ್ ಅನ್ಕಾರ.
ಹಾ ಅದ ರೋಡ್ ಸೈಡ್ ಎಲ್ಲ ಮಾಡಿರ್ತಾರಲ್ಲ ಅಷ್ಟೇನ್ ಟೇಸ್ಟ್ ಇರಲ್ಲ. ಸುಮ್ನೇ ಮನೇಲ್ಲ ಮಾಡ. ಮಾಡಿದ್ರೆ ಎಲ್ಲಾ ಮನೇಲಿ ರೋ ಜನ ಎಲ್ಲಾ ತಿಂತಾರೆಲ್ಲ. ಅಲ್ಲಿ ಹೋದ್ರೆ ಒಂದುನಾಲ್ಕು ಐದು ಕೊಡ್ತಾರ ಹೊಟ್ಟಿ ತುಂಬಲ್ಲ ಏನಿಲ್ಲ. ಮತ್ತೆ ಸುಮ್ಮನೆ ದುಡ್ ವೇಸ್ಟ್.
ಹೌದಾ. ಹಾ ನಾನಗನ್ಕ ಮಾಡಕ್ ಆಗೋದಿಲ್ಲಪ್ಪಾ ಅಷ್ಟು ಪೇಶನ್ಸ್ ತಗೊಂಡು ನನಗೆ ಮಾಡಕ್ ಆಗ. ದಿಲ್ಲ ನಾನು ನಮ ತಂಗಿ ಹೋಗಿ ಹೊರಗೆ ತಿಿಂದ ಬಂದ್ಬಿಡ್ತೇವಿ.
ಹಾ
ಮತ್ತೆ.
ಮತ್ತೆ ಹೇಳ್ಬೇಕು ನೀವೇ.
ನೀವು ಹೋಗಿಲ್ಲಾ ನಿಮ್ಮ ಅಜ್ಜಿ ಮನೆಗೆ.
ಇಲ್ಲ ಹೋಗಿಲ್ಲ ಇವಾಗೇನು.
ಹೌದಾ. ನಾವು ಮೊನ್ನೆ ಹೋಗಿದ್ವಿ ನಮ್ಮ ಅಜ್ಜಿ ಮನೆಗೆ.
ಹಾ
ಒಂದ್ ನಾಲ್ಕ ದಿನ ಇದ್ದು ಅಲ್ಲಿ ಎಲ್ಲಾ ಹರಟಿ ಗಿರ್ಟಿ ಹೊಡೆದು.
ಹ್ಮ್.
ಮತ್ತೆ ಇವಳು ಕಾಲ್ ಮಾಡಿದ್ಲು ನಾನು ಅಲ್ಲಿ ಹೋದಾಗೆ ಈಗ ನನ್ ಮ್ಯಾರೇಜ್ ಐತಿ ತಪಸ್ಬೇಡ ಬರ್ಬೇಕ ನೋಡು ಅಂತ ಹೇಳಿ. ಹ ಅದಕ್ಕೆ ಫಸ್ಟು ಹೋಗ್ಲಿ ಬಿಡು ನಾನು ಒಬ್ಬಕ್ಕೆ ಏನ್ ಹೋಗುದಂತ ಸುಮ್ನಾಗಿದ್ದೆ.
ಹ್ಮ್.
ಅವ್ರು ಫೋನ್ ಮಾಡಿ ಹೇಳಿದ್ರು ನಾವವು ಬರ್ತೇವಿ ಮದ್ವಿಗೆ ಮತ್ ನೀ ಬರ್ತೀಯ ಅಂತ ಕೇಳಿದ್ರು.
ಹ್ಮ್ ಹ್ಮ್.
ಅಕಂಗ ನನ್ಗೆ ನಿನ್ ನನ್ ಬಂತು ನೀನು ಬರ್ತಯ ಏನೋ ಕೇಳಿದ್ರ ಆತ ಅಂತ ಹೇಳಿ.
ಹ್ಮ್.
ನಿನ್ಗೆ ಫೋನ್ ಮಾಡ್ ಕೇಳರತಂತ ಹಚ್ಚಿದೆ. ಹ್ಮ್.
ಹೋಗ ನಮ್ಮ.